ನಮ್ಮ ಹೆಸರು ನಮ್ಮ ಹೆಸರು ಭಾಗೇಶ್ ಅಂತ ಏನ್ ಸ್ಟಡಿ ಮಾಡ್ತಾ ಇದ್ದೀರಾ
ಹ ನಾವು ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ ನೀವೇನ್ ಮಾಡ್ತಾ ಇದ್ದೀರಾ
ನಾವವು ಕೂಡ ಇಂಜಿನಿಯರಿಂಗ್ಗೆ
ಯಾವ್ರ ಅಂತ ತಿ ಹೂಬ ಇದದ ನಿ್ದದು
ನಮ್ದು ು ಬೆಂಗಳೂರು
ಹ ಹೌದಾ ನಮ್ದು ನಮ್ದು ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಹ ನಾವು ಬೆಂ್ಗಳೂರಲ್ಲಿ ಓದ್ತಾ ಇದ್ವಿ ಇಂಜಿನಿಯರಿಂಗ್ ಮಾಡ್ತಾ ಇದ್ವಿ
ಹೌದಾ ಹೇಗಿದೆ ಇಂಜಿನಿಯರಿಂಗ್ ಕಾಲೇಜ್ಮ ನಿಮ್ ಕಾಲೇಜ್ ಹೇಗ್ ಹೇಳ್ತಾರೆ ಅಂದ್ರೆ ಸಿೆಲೆಬಸ್ ಹೌದು
ಹಾಂ ನಮ್ಮ ಕಾಲೇಜ್ ಇಂಜಿನಿಯರಿಂಗ್ ಚೆನ್ನಾಗಿದೆ ಯಾವುದು ನೀವು ಯಾವ ಕೋರ್ಸ್ ತೊಗೊಂಡಿರೋದು ಇಂಜಿನಿಯರಿಂಗಲ್ಲಿ
ನಮ್ದು ಬಿ ಐ ಎಸ್
ಬಿಇ
ಎ್ದ
ಹಲೋ ಕೇಳಿಸ್ತೀ ಇದನಾ ನಿಮ್ಗೆ ಎಂಟ ಹಾ ಕೇಳಿಸ್ತಾ ಇದೆ ಹಲೋ
ಕೆೇಳಿಸತಾ ಇದಯ ಕೆ ಇದೆಯಾ ಹ ಹಲೋ
ಹಾ ನಮ್ ಕೇಳಿಸ್ತಿದೆ ನಮ್ ಕಿಸ್ತಿದ್ದೇನೆ ನೀನ್ ಕೇಳಸ್ತಾ ಇದ್ದೇನೆ
ಹ್ಮ ಹ್ಮ್ ಹ್ಮ್ ಅ ಯಾಕ ಸರಿಯ ಕೇಳಿಸತಾ ಇಲ್ವಾ ನಿಮ್ಗೆ
ಹಾ್ ಇವಾಗ ಕೇಳಿಸಿದೆ ಇವಾಗ ಕೇಳಿಸತಿದೆ
ಹಾ ಹಾ ಅದೇ ನಿಮ್ದು ಯಾವ್ದ ಕೋರ್ಸ್ ಅಂತ
ನಾನ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ
ಕೆಳ್ಸ ಹಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾವುದು
ಕಂಪ್ಯೂಟರ್ ಸೈನ್ಸ ಅಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತದ
ಓ ಹೋ ಹ್ಮ
ಹ್ಮ
ಚೆನ್ನಾಗಿದೆ ಕೋರ್ಸ್ ಕೋಸದು
ಹಾ ತುಂಬಾ ಚೆನ್ನ ತುಂಬಾ ಚೆನ್ನಾಗಿದೆ ಆ ನಿಮ್ಮ ನಿಮ್ಮ ಊರು ಯಾವವು್ದು ನಿಮ್ಮ್ ಸ್ವಂತ ಊರು ಯಾವವು್ದ ಅಂತ ಹೇಳ್ತೀರಾ ಅದೇ ನಿಮ್ ಸ್ವಂತ ಊರ್ ಯಾವ್ದ ಅಂತ ಹೇಳ್ತೀರಾ
ಹ್ಮ್ ನಿ್ದು
ಹ ನಮ್ದು ನಮ್ದ ಇದು ವಿಜಯನಗರ ಅಂತ ಹಲೋ
ಹ್ಮ್ ಹೌದು ನಿಮ ವಿಜಯನಗರದಲ್ಲಿ ಏನ್ ಹ್ಮ ನಿಮ್ದು ವಿಜಯ ಕನ್ನಡರದಲ್ಲಿ ಏನ್ ಸ್ಪೆಷಲ್ ಇದೆ ಅಂದ್ರೆ ಪಲೇ ಸ್ಪೆಷಲ್ ಇದೆ
ನಮ್ಮ ನಮ್ಮ ವಿಜಯನಗರದಲ್ಲಿ ಹಂಪಿ ಪ್ರಸಿದ್ಧವಾದ ಒಂದು ಸ್ಥಳ ಇದೆ ಆಹ್ ಶೈಕ್ಷಣಿಕ ಸ್ಥಳ ಮತ್ತು ಅಹ ಅ್ ಆ ಅದರಲ್ಲಿ ವಿಜಯನಗರ ಸಾಮ್ರಾಜ್ಯರು ಅಂದ್ರೆ ಶ್ರೀಕೃಷ್ಣ ದೇವರಾಯರು ಆಳಿರುವಂತಹ ಒಂದ ಕಟ್ಟಡಗಳಿವೆ ಅವರು ಆಳ್ವಿಕೆ ಮಾಡಿದಂತ ಒಂದು ರಾಜ್ಯ ಅದು ಆ ವಿಜಯನಗರ ಅನ್ನೋದು ಅವರು ಸರಿಸುಮಾರು ಬಹಳಷ್ಟು ಕ ಯಾ ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆ ಮಾಡಿದ್ರು ಸಾವಿರ್ದ ಆದಂತ ಕೆಲವೊಂದು ಸ್ಮಾರಕ ಗಳಿವೆ ಕೆಲವೊಂದು ಕಟ್ಟಡಗಳಿವೆ ಮತ್ತು ಆ ಅನೇಕ ಅ ಪ್ರಸಿದ್ಧ. ಆ ಸ್ಥಳಗಳಿವೆ. ಮತ್ತೆ ನಿಮ್ಮೂಊರಲ್ಲಿ ಏನ್ ಪ್ರಸಿದ್ಧವಾದ.
ವಿರೋಧ. ಗೋಲ್ ಗುಮಜದೆ
ಹಾ.
ಅಂದ್ರೆ ಬಿಜಾಪಪುರ್ದಲ್ಲ ಹಾ ಹಾಗೆ ಸುಮ್ಮ. ಮನ್ನ ಹಳೆಕಾಲದಲ್ಲಿ ಕಟ್ಟಿದ ಒಂದು ಗೋಲ್ಗುಂಬಜ್ಜಿದೆ ಅದನ್ನು ಯಾರ ಆ ಆ ರಾಜ. ಸರಿಸರಿ ಏನಂದ್ರೆ ತಿಂಡಿ ಮರಸ ಹೇಳಿ ಅವ್ರರು ನಂಬ್ರನ್ನ ಆ್ರು. ಹ್ಮ್ ಅದು ಅದ್ರೊಳಡೆ ಈಗ ಸುರ್ಪುರ್ ವೆಂಕಟಪ್ಪ. ಅನಾಯಕ
ಹಾ ಸುರ್ಪುರ್ ವೆಂಕಟರಾವ್ ಹ ಕೇಳಿ ಕೇಳಿದ್ದೀನಿ ಹೇಳಿ ಹೇಳಿ ಹಾ ಕೇಳಿ. ಹೇಳಿ.
ಹಾ ಅವ್ರ್ದು ಕಊಟ ಒಂದು ಸಾರ ರಐತೆ. ಹ್ಮ್ ಇನ್ನಷ್ಟು ಇದೆ ಬಾಳಷ್ಟು.
ಹೇಳಿಯ ಅದ್ರ ಬಗ್ಗೆ ಏನಾದ್ರು. ವಿವರಣೆ ಕೊಡಿ.
ಹಾ ನಾ ವಿವಿಧವಾದ ಪ್ಲೇಸಸ್ಗಳು ಇಿದೆ ಹೌದು ನೀವು. ಇರೋದು ವಿಜಯ ವಿಜಯನಗರದಲ್ಲಿ.
ಹಾ ನಾವಿರೋದು ವಿಜಯನಗರದಲ್ಲಿನೇ.
ಹಾ.
ಅದು ಜಿಲ್ಲೆ ಆಗಿದೆ ಇವಾಗ ವಿಜಯನಗರ ಅನ್ನೋದು. ಆ ಜಿಲ್ಲೆಯಲ್ಲಿ ನಾವು ನಿಮ್ಮ ಊರುವುದು.
ಅದೇ ಅದ ಎ ಬಿ ಸಿ ಡಿ
ಲ.
ಗಾರ್ಡನ್ ಎಂತಿದೆ ಹ್ಮ ಮತ್ತೆ. ಪರಿಸರ ಉದ್ಞನವನಿದೆ. ಹಾ ಹಾ.
ಹಾ ಹೇಳಿ. ನಮ್ದು ವಿಜಯನಗರ ಜಿಲ್ಲೆಯಾಗಿ ಇಲ್ಲಿಗೆ. ಆ ಒಂದು ಎರಡ. ಎರಡರಿಂದ ಮೂರು ವರ್ಷ ಆಯ್ತು
ಅದೇ ಎಷ್ಟು ವರ್ಷ ಆಯ್ತು ಅಂತ ಜಿಲ್ಲೆ ಆಗ
ಎರಡರಿಂದ ಮೂರು ವರ್ಷ ಆಯ್ತು ವಿಜಯನಗರ ಜಿಲ್ಲೆಯ ಆಾಗಿಿ
ಇವಾಗಾಗಿರೋ ಜನ
ಹಾ ಹಾ ಹಾ ಅಂದ್ರೆ ಇವಾಗ ಇವಾಗ ಆಗು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇವಾಗ ಇಾಗಾಗಿದೆ ಇನ್ನು ನಮ್ಮ್ೂರಲ್ಲಿ ಬಂದ್ಬಿಟ್ಟು ತುಂಗಾಭದ್ರಾ ನದಿ ಇದೆ ಆ ನದಿಯ ಕೆಲವು ಆಟ
ಮತ್ತೆ ಹ
ಗಳಿವೆ ಅದರದ್ದೇ ಆದಂತ
ಓ ಎರಡರಿಂದ ಮೂರು ವರ್ಷ ಮ ಅಲ್ಲಿ ನಿಮ ವಿಜನಗರದಲ್ಲಿ ಓ ಹ್ಮ ಓ ಓ ಕೇೇಳ್ದೇನಿ ನಾನು ಕೂಡ ಹಾ ಸರಿ